ಹಲೋ ಹಾಡುಬಊಟ ಹಾ ಆರಾಮದ ನೀವರು
ಹ್ಮ್ ಆರಾಮಾಮತಿ ನಿೋಡಿ
ಏನ್ಡಸರಿ
ಏನಲ್ತ್ರಿ ಸುಮ್ನೆ ಕೂತಿದ್ದ ನೋಡ್ರಿ
ಹೌದಾ ಊಟ
ಊಟ ಆಯ್ತ ತೊಡ್ರಿ ನಿಮ್ ಊಟ
ಏನು ಮಸ ಊಟ ಏನತ್ತುು
ಊಟ ನೋಡ್ರಿ ಫಸ್ಟ್ ಬೆಳಿಗ್ಗೆ ನಾಷ್ಟ ಉಪ್ಪಿಟ್ಟಯ್ತ್ ನೋಡ್ರಿ
ಹಾ
ಅದಾದ್ಮೇಲ್ ಮಧ್ಯಾಹ್ನ ಅನ್ನ ಸಾಂಬಾರ್ ಯತ್ರಿ
ಹಾ
ಅದಾಯ್ತ ಅನ್ನ ಸಂ್ರ ನಟ್ಟಟ್ಟಿ ಚಲಾಗಿರ್ಲಿಲ್ಲಾ ಅದ್ನ್ನ ಚೊಲಾಗಿರ್ಲಲ್ರರಿ
ಹಾ
ಇದಾಗಣ ಚ ಚೆಜಿ ದ ಈ ಸರಿಯಾಗಿಲ್ಲ ಅಂದ್ರೆ ಅದೇ ಉಣ್ಬೇಕ್ ಆತದರಿ ಮತ್ತೆ
ಇಲ್ಲ ಉರಗಣ ಓ್ಬಕ್ ತಾನೆ ಹ್ಮ್
ಹೊರ ಹೋಗ್ಬೇಕಂದ್ರ ರೊಕ್ಕ ಬೇಕ್ ಆಕ್ತರಿ ರೊಕ್ಕ
ಹ್ಮ ನಿಂಬಲ್ಲಿ ಸೌಕರ್ ಬಂದಿದ್ರಿ ಬರ್ತದ ನಿಮ್ಮ್ ಅಣ್ಣವರೆಲ್ಲಾ ದುಡಿತಾರಪ್ಪ ದುಡಿತ ಅಮ್ಮರು ದುಡ ಎಲ್ಲ ಬರುತ್ತವೆ ನಿಮಗೆ ಸೌಕಾರಿ ಇದೀರ ಅಣ್ಣವರೆ ಎಲ್ಲಾ ದುಡಿತಾರೆ ಬಿಸ್ನೆಸ್ ಮ್ಯಾನೇಜರ್ ರು
ಏನ್ ಬಿಸ್ನೆಸ್ ಏನಿಲ್ಲ ಅಂದ್ರೆ ಮತ್ತತ್ ದುಡಿತಾರ ಅಂದ್ರೆ ಮತ್ೆ ತ್ತ ಏ ಏನು ಏನ್ ಹೇಳದ ಮನೆ ಇಸ್ಕೊಳಕ ಸ್ವಲ್ಪ ಮುಜುಗುರ ಆಗುತ್ತೆ
ಹೌದು ನಿಮಗೆ ನಾಚಿಕೆ
ಹ ಹ ಹ್ಮ ಹೌದೌದು ಮನೆಯಲ್ಲಿ ಇಸ್ಕೊಳಕೆ ಒಂಥರ ಇದಾಗ್ತದೆ ಅದ್ರ ಸಲ ಇಸ್ಕೊಳದ
ಆಯ್ತ ಸದನ ಮಾತ್ ಯಾಕಂದ ಕರೆ ಇದ್ದರಿ ತಮಗೆ ಸ್ವಲ್ಪ ಅಮೌಂಟ್ ಇದೆಗ ಅಲೋ
ಹಾ ಕೇಳತ್ವರಿೀ
ಹ ಕುತ್ತಾ ಮತ್ತೆ ನಿಮ್ಮ ಭೋಜನಲ್ಲ ನಿಮ್ಮ ಭೋಜನಲ್ಲ್ರೆ ಏನು ಕೊಟ್ಟ ಟ್ಟ ಸಾಯಂಕಾಲ ಊಟ
ಸಾಯಂಕ ಮತ್ತೆ ಸಾಯಂಕಾಲ ಸ್ನಾಯಕ್ಸ್ ಅಲ್ಲಿ ಸಮೋಸ ಕೊಟ್ಟಿದ್ರು
ಸ್ನಾಯಕ್ಸ್ ಕೂಡ ಕೊಡ್ತಾರಾ
ಹಾ ಹಾ ಕೊಡ್ತಾರೆ ಸ್ನಾಯಾಕ್ಸ್ ಅಲ್ಲಿ ಅಂದ್ರೆ ಇವತ್ತು ಫಂಕ್ಷನ್ ಅಲ್ವಾ
ಹೌದ ಫಂಕ್ಷನ್ ಏನ್ ಫಂಕ್ಷನ್ ಇ
ಫಂಕ್ಷನ್ ಅಂದ್ರೆ ಇವತ್ತು ಇವತ್ತು ಇದು ಅಂದ್ರೆ ಫಂಕ್ಷನ್ ಅಂದ್ರೆ ನಾಕನೇ ವರ್ಷದ ವಿದ್ಯಾರ್ಥಿ ಕೊಡ್ತಲ್ವಾ
ಹ್ಮ್ ಹ್ಮ್ ಅವ್ರು ಗೊತ್ತು
ಅವ್ರದುು ಇವತ್ತು ಬೀಳ್ಕೊಡು ಸಮಾರಂಭ ಅವ್ರದುು
ಹ ಸೀನಿಯರ್ಸ್ಿನ ಸೀನಿಯರ್ಸಿನ ಸೀನಿಯರ್ ಅವ್ರಿಗೆ ಗೆ ಊದಿನ ಅಂತ ಮುಗಿದವಿ ನೀ ಅವ್ರಿಗೆ ಬಿಳು ಕುಡಿ ಸಂಭ್ರಮ ಮಾಡಿದ್ದೀರಾ ಹೌದಾ ಬ ಕೊಟ್ಟಿದ್ರ ನಿಮ್ಮ ಜೈಲಿಂದ ಹೊರಗಡೆ ಮೊತ್ತ ಹೊಡ್ದ್ರ
ಹೌದೌದು ಹೊರಗೆ ಹೊರಗೆ ಹೋದರು
ಜ ಮತ್ತ ಏನ್ಡ್ಸಿರಿ
ಕಖರೆ ಕಖರೆ ಹೌದು ಇವತ್ತು ಅಂದ್ರೆ ಇದು ವಸ್ತಿನೆಲೆ ಅಂದ್ರೆ ್ರೆ ವಸತಿ ಮೇಲೆ ಅ್ರೆ ಜೇಲ ಇದ್ದಂಗೆ
ಹ್ಮ ನಿಂಬಲ್ಲಿ ಮತ್ತೆ ವಸಂತಿ ನಿನ ಮುಂದೆ ಗಿಡಗಳು ಯಾವ್ಯಾವ ಲಭ್ಯ ಇದೆ
ಿಡ ನೋಡಿ ಇಲ್ಲಿ ಸ್ವಲ್ಪ ಇವು ಇದಾವೆ ಯಾವದಸರ ಅಹ ಬೇವಿನ ಬೇವಿನ ಗಿಡ
ಬಮಿನ ಮಾರ
ಹ್ಮ್ ಬೇಬನಿ ಮರ ಮತ್ತು ಹಂಗೆ ಮರ ಮಂಗ ಮರ
ಹಾ, ಹೌದೌದು ಹ್ಮ್, ಮತ್ತೆ
ಹಾ, ಮತ್ತೆ ಇದು ಅ ಅದು ಬೇವಿನ ಗಿಡ ಇತ್ತು ಮಾವಿನ ಗಿಡ ಸಿಗ್ತದೆ. ಮಾವಿನ
ಮಾವಿ ಗಿಡ ಕೂಡ ಸಿಗುತ್ತಾ ನಿಮ್ಮ ಬಲ್ಲಿ.
ಹೌದೌದು, ಅಂದ್ರೆ ಬೆಳೆದಾರಲ್ಲಿ ಸ್ವಲ್ಪ ಹ, ಅದಾಯ್ತು ಇದಾಗಣ್ಣಸ್ವಲ್ಪ ಇದು ಸಿಗುತ್ತ ನೋಡಿಲಿ
ಹ್ಮ
ತೆಂಗಿನಕಾಯಿ ಗಿಡ
ತೆಂಗಿನಕಾಯಿ ಗಿಡ
ಹಾ, ಟೆಂಪಲ್ ಟ್ರೇ ಅಂತೂ ಗೊತ್ತಲ್ವಾ., ಟೆಂಪಲ್ ಟ್ರೇ
ಹ್ಮ ಹದ ಹದ ಗೊತ್ತು ಗೊತ್ತು
ಹಾ, ಅದೊಂದು ಕೊಡ್ ಅದೊಂದ ಇದೆ. ಮತ್ತೆ ಅಷ್ಟೇ -ಅಷ್ಟೇ ಆಯ್ತು
ಹ್ಮ್, ನಮ್ಮಲ್ಲಿ ಬಾಳ ಇದೇವೆ
ಯಾವ ನಿಮ್ಮ
ನಮ್ಮಂಬಲ್ಲಿ ವೆರೈಟಿ ಬಂದ ಪಪಾಯಣ್ಙಿನ ಗಿಡಹ
ಹಾ, ಹಾ ಪಪ್ಪಯಣ್ಣಿನ ಗಿಡಾನು ಇದೇಯಾ.. ಓಹೋ, ಬಾಳೆಹಣ್ಣಗಿಡ ಹ
ಹಾ, ಮತ್ತೆ ನೀಲ್ದಣ್ಣು. ಹಾ
ಹಾ, ಹಾ ಹೌದೌದ ರೀ
ನೆಲ್ಲಿಕಾಯಿ
ಹಾ, ಹಾ ನೆಲ್ಲಿಕಾಯಿ ನಾನ
ಹಾ, ನೆಲ್ಲಿಕಾಯಿ ಹುಳಿ -ಹುಳಿ ಇರುತ್ತ್ಲ್ವದು.
ಹೌದೌದು,
ಹ, ಹುಳಿ ಮತ್ತೆ ಅದು ಮ ಸೇಪನ್ನಿಂಗಿಡ ಕೂಡ ಸಿಗುತ್ತೆ ನಂಬಲ್ಲಿ.
ಅಬ್ಬಾ ಬ! ಚಲೋ ಮತ್ತೆ ಸಿಗ್ತದೆ ಅಂದ್ರೆ,
ಗಿಡ ಮತ್ತೆ ಮೋಸಿಂಬಣ್ಣಿನ ಗಿಡ. ಮೋಸಂಬಿ ಅಣ್ಣಿನ ಗಿಡ, ಮತ್ತೆ ದ್ರಾಕ್ಷಣ್ಣಿನಗಿಡ
ಹ್ಮ್,
ಮತ್ತೆ,
ದ್ರಾಕ್ಷಿ ಹಣ್ಣಿನ ಗಿಡನೂಸಿಗತದ
ಎಲ್ಲಾ ಈ ಗಿಡ ಅನ್ನಂಗಲ್ಲ ಎಲ್ಲ ಪ್ರತಿ ಒಂದು ಗಿಡಗಳು ಸಿಗುತ್ತೆ ನಂಬಲ್ಲಿ. ಈ ಸೈಡ್ ಯಾಕನ್ ಈ ಸೈಡ್ ಯಾಕಂದ್ರೆ
ಹ
ಮಕ್ಳ ಎ ಲ್ಲಾ ಚೆನ್ನಾಗಿದ್ದೀಲ್ಲಿ
ಕರೆ ಕರಿ ಮ ವಾತಾವರಣ ಮತ್ತೆ ಚಲೋ ಇದೆ ಅಂದ್ರೆ ಗಿಡ ಬೆಳಿತಾವೆಇಲ್ಲಿ.
ಹೌದೌದು, ಚೆನ್ನಾಗಿದ್ದೆ ಇಲ್ಲಿ ಎಲ್ಲಾ ಚೆನ್ನಾಗಿದೆ ವಾತಾವರಣ
ಹಾ, ಹಾ, ಹಾ ಚನ್ನಾಗಿ ಆ
ಮತ್ತೆ ನಿಮ್ಮಂಬಲ್ಲಿ ಯಾವ್ಯಾವ ಗಿಡಗಳು ಮತ್ತೆ ಸಿಗುತ್ತವೆ. ಬೇರೆ- ಬೇರೆ ವೆರೈಟಿಗಳು
ಅದೇ, ಅವೇ ಹೇಳುದಕ್ಕೆ ಕರೆ ಅಂದ್ರೆ ಇ ಇದು ಬಿಟ್ರೆ ಮತ್ತ ಯಾವ ಗಿಡ ನಮ್ ಮಂತಲ್ಲೇ ಸಿಗೋದಿಲ್ಲ ನೋಡಿ.
ಯಾವವುಸಿಗಲ್ಲ ಯಾಕ ನಿಂಬಲ್ಲಿ ಸರಿಯಾಗಿಲ್ಲ ಗಿಡಗಳುಗಳು.
ಅದ್ರೆ ವಾತಾವರಣ ಚಲೋ ಇಲ್ಲ ಇಲ್ಲಿ ಬೆಳುದಿಲ್ಲ. ಇಲ್ಲಿ ವಾತಾವರಣ ಚೊಲೋ ಇಲ್ಲ.
ಹೌದಾ, -
ಹ್ಮ್ ವಾತಾವರಣ ಚೊಲ ಎಲ್ಲಾ ಬೆಳೆಯದಲ್ಲ ಗಿಡ
ಬೆಳೆದಲ್ವಾ ಯಾಕಂದ್ರೆ ನಿಮ್ ಕಡೆ ಈ ಸೂರ್ಯನ ಕಿರಣಗಳು ಬಹಳ ಆಕರ್ಣಿಸಿಸ್ತವೆ ನಿಂಬಲ್ಲಿ ಇದೀಗ ಯಾಕಂದ್ರೆ ನಲವತ್ತು. ಪರ್ಸೆಂಟ್ ಮೂವತ್ತೈದು ಪರ್ಸೆಂಟ್ ಮೇಲೆ ಇರುತ್ತಲ್ವಾ. ಈ ಕಡೆ ನಮ್ ಕಡೆ ಇಪ್ಪತ್ತೈದರಲ್ಲ ಹದ್ಿನೈದರ ಒಳಗೆ ಇರುತ್ತೆ ಇಲ್ಲಿ ತಂಪಾದ ವಾತಾವರಣ ಈಗ ನೈ ರಾತ್ರಿ ಹಂಗ ಗೊತ್ತೆ ನೋಡ ಆ ತರ ಕ್ಲೈಮೆಟ್ ಇರ್ತ್ತಲ್ಲಿ
ಹೌದ ಅಂದ್ರೆ ಹ ವಾತಾವರಣ ವಾತಾವರಣ
ತುಂಬಾ ವೆರೈಟಿ ಗಿಡದ ಗಡಗವನ್ನು ಬಿಳುವುದು.
ಹೌದ್ರಿ ಹಂಗೆ ಒಂದ್ ಹೊಸ ಹೊಸ ತಳಿ ಬಿಟ್ಟಿದಾರಲ್ ರೈತ ಚೂರಲ್ಲಿ
ಹೌದ್ರಿ
ಅರ ಗೋಂಡು ಗೋಂಡ ಇತ ಆಂತ. ಹೌದದು
ತ್ಯ ಗಿಡ ಬಿಟ್ಟಿದ್ದಾರೆ.
ಕರಿ ಅದು ಅದು ಮಾತ್ರ ತಳಿ ಮಾತ್ರ ಇದ. ಇ ನೋಡಿ.
ಹ ಚಲೋ ಯಾತ್
ಹ ಗಿಡ ಬಟ್ಟಿಯಾರೆ.
ಮತ್ತೆ ಇದು ಬಿಟ್ಟತಾರ ನೋಡ್ರಿ ಅದ್ರ ಸರನು.
ಯಾವ್ರೀ ಎಲ್ಲಿ ಎ್ಯ್ರಿ ನಿಮ್ಗೆ ಯಾಕಂದ್ರೆ ಟೈಮ್ ಎಲ್ಲ ಸಧ್ಯ್ಯಕ್ಕೆ ಈಗ
ಹೌದು ಸಮಯ ಇಲ್ಲ ಅಲ್ವಾ. ಅದೇ ಇದು ಗಿಡ ಇದೆ ಅದ್ರ ಹೆಸರೇನು ಆಹ ಯಾವದ. ಅ ತೆಂಗನ್ ಗಿಡ ಹೊಂಗಗೆ ಮರ.
ಹೌದೌ ನಿಮ್ ಕಡೆ ಪತ್ತ ಗಿಡ ಸಿಗುತ್ತಾ.
ಹೌದು ಅವೆಲ್ಲಾ ಸಿಕ್ತ
ಪತ್ತ ಪತ್ತ ಗಡ ಪತ್ತ ಗಿಡ ಅಂತೀವಸಗ ತಿ ಅ ಈಗ ಅದ್ರಿಂದ ತಡಿಯ ಇಡ್ ತಿನ್ನ ಅದ್ರಂದ ಗಿಡ ಇದಗ
ಹ್ಮ್
ಪೈಟ್ಗಳಳಿಗೆ ಪತ್ತ ಹಾಕ್ಬೋದು
ಹೌದೌದು ಅಂತ ಸಿಗೋದಿಲ್ಲ ಅಷ್ಟು.
ಗೇಟು ಬಾಗಿ ಬಾಗಿಲಪ್ಪತವೆ.
ಹ್ಮ
ಉಪಯುಕ್ತ ಮಾಡ್ಬದುದು ಹ್ಮ. ಅದ್ರಂದ ಬೆನೆ ಈಗ ಉಪಯುಕ್ತ ಉಪಯುಕ್ತ ಮುಕ್ತವಾಗಿ ಏನಂದ್ರೆ ನಾವು ಎಲ್ಲಿ ಎಮರ್ಜೆನ್ಸಿ. ಸನ ಹೋಗುತ್ತಿರ್ತಿವಿ ಎಲ್ಲಿ ಊರಿಗೆ ಅಂತ ಜಾತ್ರೆಗೆ ಈ ಹಬ್ಬಕ್ಕ ಈಗ ಹೊರ ಓತಿಿರ್ತಿೀವಿ ಎಲ್ಲನು ಓದತಿರ್ತಿವಿ ಅಂತ ಟೈಮ್ಗೆ ಗೇಟ್ ಹಾಕು ಯಾರನ್ನು ನಂದಿಿಸಿಿ ಹೋಗ್ಬೇಕಕ್ ಆಗುತ್ತಿಲ್ಲ ಅಂದ್ರೆ ನಮ್ಮ ಮನಿ ಮುಂದೆ ನಾ ಏನು ಬಿಟ್ಟುಗಬೇಕಾಗುತ್ತೆ. ಇಲ್ವಾ ಹ್ಮ್ ಅದ ಅಂತ ಸಮಯ ಉಪಯುಕ್ತವಾಗುವಾಗ ಸಮಯಕ್ಕೆ ನಮಗೆ ಐಡಿಯಾ ಒಂದು ಬಂತು ಯಾವ್ದಂದ್ರೆ ಪತ್ತೆ ಗಿಡ ಅಂತೇಳಿ ಪತ್ತೆ ಗಿಡ ಬಿಟ್ಟೀವಿ ಆ ಪತ್ತು ಮತ್ತೆ ಗಿಡ ಈಗ ಪತ್ತನ ಚೆನ್ನಾಗಿ ಅದ್ರ ಬರ್ತವೆ. ಅದು ಅಪ್ಪತ್ತಂದ ದಿನ ಡೈಲಿ ಒಂದು ಐನೂರಂದ ಸಾವಿರ ಕೊಡ್ತತಿ.
ಹ ಹಾ
ಮಾಡತೀ ಒಂದು ಮಾರಾಟ ಮಾಡ್ತೀವಿ ಮತ್ತೆ ಎಲ್ಲಾ ಕಡೆ ನಮ್ಗೆ ರೊಕ್ಕಗಳು ಸಿಗುತ್ತವೆ ಮತ್ತೆ ಆದ್ದರಿಂದ ಉಪಯುಕ್ತವಾಗಿ ಬೇರೆ ಕಡೆಲ್ಲ ಹಂದ್ ಕಡೆ ತಗಂತಂದು ಮತ್ತ
ಹೌದೌದು ಚಲೋ ಮಾತ್ತ ಕೆಲ್ಸ ಮಾತ್ರ ಚಲೋ
ದಿನಕ ದಿನಕ್ಕೆ ಮತ್ತೆ ಮಿನಿಮಮ್ ಹತ್ತು ಸಾವಿರಂದ ಇಪ್ಪತ್ತು ಸಾವಿರ ತಗೊಂತೀವಿ ಅದರಿಂದ
ಅಬ ಅಪ ಹತ್ತರಿಂದ ಇಪ್ಪತ್ತು ಸಾವಿರಣ
ಹ ಹೌದು ದಿನಕ್ಕೆ ಏನ್ ಮತ್ತೆ ಕೆಲ್ಸ ಮಾಡ್ಲಾರೆ ಅದಕ್ಕೆ ಅವ್ರೇನ್ ಹೋಡಿಕೊಂತಾರೆ ಎಲ್ಲಾ
ಚಲ ಚ
ಮತ್ತೆಲ್ಲ ಅವರೇ ಚೆನ್ನಾಗಿ ನೋಡ್ಕಂತಾರೆ ಹೌದೌ ತುಂಬಾ ಕೆಲಸ ಗಾರಿದರಂಬಗ್
ಕರ ಕ ಹಾ ಹೌದು ಚಲೋ ಮತ್ತೆ ಕೆಲ್ಸ ಮಾತ್ರ
ನಿಮ್ಮ ಬದ ಯಾವ ಗಿಡ ಇದೆ ಮತ್ತೇನ ವೆರೈಟಿ ಗಿಡಗಳು
ಅಷ್ಟೇನ್ ಗಿಡ ಏನಿಲ್ಲ ನಿಮ್ ಕಡೆ ಮಳೆ ಆಗಿದ್ಯಾ
ಹಾ ಮಳೆ ಯಾಕಂದ್ರೆ ರೈತರಿಗೆ ಬೇಕಾ ಹ ಚಲೋ ಮಳೆ ಬೇಕಷ್ಟೊ ಆಗ್ಸ ಕ ನಿಟ್ಟಿದ್ದಾರೆ ಬಟ್ಟು ಆರು ದಿನಗಳ ಎದುರು ಈಗ ಬೃಹಸ್ ಸರ್ತೆ ಒಳ ಸಾಮರ್ಥ್ಯ ಐತ ಇಲ್ಲತಿಲ್ವ ಯಾಕಂದ್ರೆ ಬೀರ್ದು ಬಹಳ ದಿನ ಆಗಿದೆ
ಸರಿ ಹೌದು
ಹ ಯಾಕಂದ್ರೆಳ ಮಳೆ ಕಡೆ ಸಂಬಾರತಾನ ಕಳ ಬಿಡ್ಲಿದೆ ಈಗ ಹಳೆ ಬೀಜನ ಇಟ್ಟಿದ್ದಾರಲ್ಲ ಒಂದ್ ಸೆಕೆಂಡ್ ಇರಿ ಒಂದೊಂದ್ ಸೆಕೆಂಡ್ ರೀ ಇನ್ನೊಂದು ಹಚ್ಚಗೊಂಡಿದು ಅ ಯಾ ಬೀಜ ಹಾಗ ಹೌದಾ ಸರಿ ಆಯ್ತ್ರೀ ಹೇಳ ಆ
ಹಾ ಹಾ ಹೌ
ಹೌ